ಹ
ಹಲೋ ರಾಹುಲ್ ಅವರೇ
ಆರಾಮ್ದೀರಾ ಸಿದ್ಧಾರ್ಥ ಅವ್ರೆ
ನಾವು ಆರಾಮಿದೀವಿ ನೋಡಿ ರಾಹುಲ್ ಅವ್ರೆ ನೀವ್ ಆರಾಮ್ದೀರಾ
ಎಲ್ಲ ನಿಮ್ಮಂತ ಹಿರಿಯರ ಆಶೀರ್ವಾದ ಎಲ್ಲಾ ಕರ್ನಾಟಕ ಕನ್ನಡ ತಾಯಿ ಆಶೀರ್ವಾದ ಭೂಮಿ ತಾಯಿ ಆರ್ಶಿವಾದ ವದ್ರಿಂದ ನಾವು ಎಲ್ಲಾ ಆರಾಮಿದೀವಿ ಸಿದ್ಧಾರ್ಥವ್ರೇ
ನಿಮ್ಮ ಈ ಕನ್ನಡ ಮಾತನ್ನು ಕೇಳಿದ ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗಿತ್ತು ಈ ತಾ ಎಲ್ಲರೂ ನಮ್ಮ ಕನ್ನಡದ ಬಗ್ಗೆ ಈ ಈ ಒಳ್ಳೆ ಭಾವನೆಯನ್ನು ಮೂಡಿಸಿ ಕೊಳ್ಳಬೇಕೆಂದು ನಾನು ಎಲ್ಲಾ ಕನ್ನಡ ಜನತೆಯ ಪ್ರ ಪರವಾಗಿ ಎಲ್ಲಾ ಕನ್ನಡಿಗರಿಗೆ ಕೇಳುದು ಇದನ್ನು ನಡವೇರಿಸಿಕೊಳ್ಳಬೇಕೆಂದು ಉತ್ಪೂರಕವಾಗಿ ಕೇಳುತ್ತೇನೆ.
ಕೇಳಕೊತ್ತಿರಾ ಆದ್ರೆ ನೀವು ನಿಮ್ಮ ಹ ಎತ್ತರ ಇಷ್ಟು ಬಾಳ ಐತಲ್ಲ ಇದಕ್ಕೆ ನೀವು ಯಾವ ಹಹ ಇದನ್ನು ಮಾಡ್ತಿದ್ದೀರಾ ವ್ಯಾಯಾಮ
ನಾನು ಏ ನಾನು ಏಕೆ ಇಷ್ಟೊಂದು ಎತ್ತರವಾಗಿ ಇದ್ದೇನೆ ಅಂದರೆ ಅದಕ್ಕೆ ನನ್ನ ಮಗನಾದಂತ ರಾಹುಲ್ ಅವರು ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದರು ನಾನು ಮೊದಲು ಕುಳ್ಳನಾಗಿದ್ದೆ ನನ್ನ ಮಗ ರಾಹುಲ್ ಅವರು ಏನು ಮಾಡಿದ್ದಾರೆ ಅಂದ್ರೆ ನನಗೆ ಬಂದು ಈ ವ್ಯಾಯಾಮ ಮಾಡು ಪಪ್ಪ ಪ್ಪಾಯ ವ್ಯಾಮ ಮಾಡಿ ಬಂದು ವ್ಯಾಯಾಮ ಮಾಡು ಪಪ್ಪ ಎಂದು ಮಾಡಿದರು ನಾವು ಸ್ವಲ್ಪ ಲೈಬ್ರರಿಗೆ ಹೋಗಿ ಬರಬೇಕು ಸ್ವಲ್ಪ
ಗ್ರಂಥಾಲಯಕ್ಕ
ಗ್ರಂಥಾಲಯಕ್ಕೆ ಹೋಗಿ ಬರಬೇಕು ಸ್ವಲ್ಪ ನೀವು ನಮ್ಮ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರಾವುಲ್ ಅವ್ರೇ
ಹೋಗುವ ಕಾರಣವೇನು ಸಿದ್ಧಾರ್ಥ ಅವ್ರೇ ಏನಕ್ಕೆ ಹೋಗ್ತಿದ್ದೀರಾ ಅಲ್ಲಿಗೆ?
ನಾವು ಗ್ರಂಥಾಲಯಕ್ಕೆ ಕ್ಕೆ ಹೋಗುವ ಕಾರಣವೇನು ಎಂದರೆ ರಾಹುಲ್ ಅವರ ಗ್ರಂ ಗ್ರಂಥ ಗ್ರಂಥಾಲಯದಲ್ಲಿ ಸ್ವಲ್ಪ ನನ್ನದ ಲೈಬ್ರರಿ ಕಾರ್ಡ್ ಎಂದು ಒಂದು ಇರುತ್ತದೆ ಆ ಕಾರ್ಡ್ ಅನ್ನು ನಮ್ಮ ಎನ್ ಎಸ್ ಎಸ್ ಸಂಪಾದಕರಾದಂತ ಸಂಗೀತಾ ಮ್ಯಾಮ್ ಅವರು ನಿನ್ ನಾಳೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಬಾ ನೀನು ಯಾವಾಗ ಫ್ರೀಯಾಗಿರುತ್ತೆ ಆ ಸಮಯದಲ್ಲಿ ಬಂದು ನೀನು ಲೈಬ್ರರಿ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗು ಎಂದು ನನಗೆ ಸೂಚನೆಯನ್ನು ಕೊಟ್ಟಿದರು ನಿನ್ನೆ
ಹೌದು ಕೊಟ್ಟಿದ್ದಾರೆ ಆದ್ರೆ ಈಗ ಮಾತಾಡಲು ಎಲ್ಲಾ ಇದು ಇದಾಗುತ್ತಲ್ಲ ಅಲ್ಲಿ ಹೋದ್ರೆ ನೀವು
ಏನು ಆಗೋದಿಲ್ಲ ರಾಹೂಲ್ ಅವ್ರೆ
ಬೇಡ ಅಂತ ನಾನು ಅನಿಸಿಕ ಸೇರ್ತ ಆಮೇಲೆ ಬಂತ ಹನ್ನೆರಡು ಗಂಟೆಗೆ ಬ
ಒಂದು ಹೌದಾ
ಹ್ಮ್
ಮತ್ತೆ ಏನು ಮಾಡಿದೀರಾ ನಷ್ಟ ನಿಮ್ದ ರಾವಲ್ ಅವ್ರೆ ಬೆಳಿಗ್ಗೆ
ಬೆಳಿಗ್ಗೆ ನಾವು ನಾಷ್ಟವನ್ನು ಮಾಡುವುದಿಲ್ಲ ಯಾಕೆಂದರೆ ನಮಗೆ ಆಹ ಬೆಳಿಗ್ಗೆ ಅಷ್ಟು ಬೇಗನೆ ಹ ನಾ ಊಟವನ್ನು ಮಾಡಲು ನಮ್ಗೆ ಆಗ ದಿಲ್ಲ ಆದ ಕಾರಣ ನಾವು ಹ ಆದ ಕಾರಣ ನಾವು ಬಾದಾಮಿಯನ್ನು ತಿಂದಿದ್ದೇವೆ
ಹೌದಾ ಬಾ ಬಾದಾಮಿ ಗೋಡಂಬಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಕರ ನೋಡಿ ಅದನ್ನು ದಿನಲು ಬೆಳಿಗ್ಗೆ ನಾಲ್ಕರಿಂದ ಐದು ಕಾಳುಗಳು ತಿನ್ನಬೇಕು
ನ ಮಗ ಖರ್ಜೂರದ ಹಣ್ಣು ಮತ್ತೇ ಮತ್ತೆ ಅಂತಿರ್ತಾನೆ ಅವನೇ ಕೊಡ್ತಾನೆ ದಿನ ತಿನ್ನು ಅಪ್ಪಾಜಿ ತಿನ್ನು ಅಪ್ಪಾಜಿ ಅಂತಾನ ಅವನು ಅದನ್ನೇ ಸೇವನೆ ಮಾಡ್ತೇನೆ ಸಿದ್ಧಾರ್ಥ ಅವ್ರೆ
ಮತ್ತೆ ನಿನ್ನೆ ನೀವು ಎಲ್ಲಿಗೆ ಹೋಗಿದ್ದೀರೀ ಎಂದು ನಾನು ಕೇಳಿಪಟ್ಟೆ.
ನಾ ಎಲ್ಲಿ ಹೋಗಿದ್ದೆ ಸಿದ್ಧಾರ್ಥ ಅವ್ರೆ.
ನಿನ್ನೆ ನೀವು ಏನೋ ಶಾಪೂರಿಗೆ ಏನು ಕಾರಣಾಂತರದಿಂದ ನಿಮ್ಮ ಹುಡುಗಿ ಆದಂತ ಹುಡುಗಿ ಲವ್ರ್ ಅವರು ಬಂದಿದ್ದಾರೆಂದು ನಾನು ಕೇಳಿಪಟ್ಟೆ ಅವರು ಏನೋ ನಿಮ್ಮ ಜೊತೆಗೆ ಜಗಳವನ್ನು ಆಡಿದ್ದಾರೆ ಎಂದು ನಾನು ಇನ್ನೊಬ್ಬರಿಂದ ಕೇಳಿಪಟ್ಟೆ ಜಾ ಆ ವಿಷಯನ್ನು ನೀವು ನನಗೆ ಸೂಕ್ಷ್ಮವಾಗಿ ಹೇಳುತ್ತೀರಾ ಎಂದು ನಾನು ನಿಮ್ಮಲ್ಲಿ ಕೇಳಲು ವಿನಂತಿಸಿ ಕೊಳ್ಳುತ್ತೇನಿ ರಾಹುಲ್ ಅವ್ರೇ.
ಯಾರೋ ಏನೋ ಹೇಳಿದ್ರ ಅಂತಾ ನೀವು ಅದನ್ನ ಸತ್ಯಂತ ಪರಿಗಣಿಸೋದು ಬಹಳ ತಪ್ಪ ತ್ತ ನನ್ನ ಅನಿಸಿಕೆ ಯಾಕಂದ್ರೆ ನಾ ಅಂತವೆಲ್ಲಾ ನಮ್ಗೆ ಯಾವುದೇ ತರಾ ಅಂತ ಹೆಣ್ಣಿನ ಮೇಲೆ ವ್ಯಾಮೋಹ ಆಗ್ಲಿ ಇದ ಆಗ್ಲಿಲ್ಲ ನಮಗೆ ಹೆಣ್ಣಿನ ಮೇಲೆ ಒಂದು ಒಳ್ಳೆಯ ಗೌರ ಗೌರವ ಐತಿ ಸಿದ್ಧಾರ್ಥ ಅವ್ರೆ ನಾವು ಆದ ಕಾರಣ ನೀವ್ ಹೂ ಅನ್ರಿ ಹ ನಾವು ಯಾವದೇ ಯಾವುದೇ ತರದಾ ಅಂತವೆಲ್ಲಾ ಅಸಭ್ಯತನವನ್ನು ಮಾಡುವುದಿಲ್ಲ ಅಂತಾ ಹೇಳಕ್ ಇಷ್ಟ ಪಡ್ತೀನಿ, ನೀವು ತಿಳುದಂತಿರೋದೆಲ್ಲಾ ತಪ್ಪು ಸಿದ್ಧಾರ್ಥ್ ಅವ್ರೆ.
ಹೌದಾ ರಾಹುಲ್ ಅವರೇ ನೀವು ಹೆಣ್ಣಿನ ಮೇಲೆ ಇಟ್ಟಿರುವಂತ ಈ ಗೌರವನು ನಾನು ತುಂಬಾ ಮನಸ್ಸಿಗೆ ಹಚ್ಚಿಕೊಂಡಿದ್ದೇನೆ ನಿಮ್ಮಲ್ಲಿರುವ ಗುಣವನ್ನು ಎಲ್ಲಾ ನಮ್ಮ ಕರ್ನಾಟಕ ದ ಜನತೆಗೂ ಕೂಡ ನೀಡಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿ ಕೊಳುತ್ತೇನೆ ನೀವು ಮುಂದ ಬರುವಂತ ದಿನ ದಿನಗಳಲ್ಲಿ ಕನ್ನಡ ಕರ್ನಾಟಕ ಕ ಯುವ ಯುವ ಯುವಕರ ಯುವಕರ ಸಭೆಯನ್ನು ಮಾಡಿ ಎಲ್ಲಾ ಯುವಕರಿಗೆ ನೀವು
ಹೌದೌದು ಮಾಡೋಣ, ಮಾಡೋಣ, ನಿಮ್ಮಂತವ್ರ ನಿಮ್ಮಂತ ನಿಮ್ಮಂತವ್ರು ಪ್ರೋತ್ಸಾಹ ಇದ್ರ ನಿಮ್ಮಂತ ಪ್ರೋತ್ಸಾಹ ಇದ್ರೆ ನಾವು ಖಂಡಿತವಾಗಿ ಇಂತ ಕಾರ್ಯಕ್ರಮವನ್ನು ಮಾಡ್ತೇವೆ ಸಿದ್ಧಾರ್ಥವ್ರೆ ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಮತ್ತು ಸಹಾಯ ಮತ್ತು ಆಹ ಹಾ ಇದು ಏನು ನಮಗೆ ನೆರವು ಇದ್ದರೆ ನಾವು ಖಂಡಿತವಾಗಿ ಒಂದಲ್ಲ ಒಂದಿನ ಇದನ್ ಮಾಡೇ ಮಾಡ್ತವಿ. ತಿವಿ ಸಿದ್ಧಾರ್ಥ ಅವ್ರೇ
ಹೌದಾ ಹ ಆಗಲಿ ಆಗಲ್ಲಿ ಆಗಲಿ ರಾಹುಲ್ ಅವರ ನಾವು ನಿಮ್ಮ ಈ ಈ ಮಾತನ್ನು ನಾವು ನಾವು ಗಮನಕ್ಕೆ ಕೆ ತೆಗೆದುಕೊಂಡು ನಮ್ಮ ನಮ್ಮಲ್ಲಿ ಇರುವಂತ ಎಲ್ಲಾ ಜನರಿಗೆ ಸೇರಿಸಿ ಒಟ್ಟಿಗೆ ಒಂದು ಸಭೆಯನ್ನು ಮಾಡಿ ಆ ಸಭೆಯ ಮೂಲ ಮುಖಾಂತರ ಇಂತಾ ಒಂದು ಕಾರ್ಯಕ್ರಮವನ್ನು ಮಾಡ ಕೊರೋನಾ ಎಂದು ಎಲ್ಲ ನಮ್ಮ ಕರ್ನಾಟಕದ ಯುವ ಜನತೆಯಲ್ಲಿ ನಾನು ಒಂದು ಹೇಳಿಕೊಳ್ಳುತ್ತೇನೆ.
ಕೇಳ್ಕೊಳ್ರಿ ಕೇಳ್ಕೊಳ್ರಿ ನೋಡ್ರಿ ಎಲ್ಲಾ ಈಗ ದೇಶದಾಗ ಎಲ್ಲಾ ಯುವ ಜನತೆಗೂ ಕೂಡ ಹೆಣ್ಣಿನ ಮೇಲೆ ಗೌರವದ ಒಂದು ಸಭೆಯನ್ನು ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ತಿಳಿದಿರ್ಬಹುದು. ರಾಜಸ್ಥಾನದಲ್ಲಿ ನೋಡ್ರಿ ಹ ಒಂದು ಪಾಪ ಒಂದು ಅದ
ಹೌದು ರಾಜಸ್ ರಾಜಸ್ಥಾನದಲ್ಲಿ ಹದಿಮೂರು ವರ್ಷದ ಯುವತಿಯನ್ನು. ಮೂವತ್ತೆರಡು ಜನಗಳು ಇಸ್
ಐದು ದಿನ ಮೂವತ್ತೆರಡು ಜನ ಬಿಟ್ಟು ಬಿಡ್ರ್ದಂಗೆ ಲೈಂಗಿಕ ದೌರ್ಜನ್ಯವನ್ನು ಮಾಡ ಮಾಡಿದರೆ ಅಂತ್ ಅಂತ್ ಅಂತವ್ರಿಗೆಲ್ಲ ಅಂತವ್ರಿಗೆಲ್ಲಾ ನಮ್ಮ ಸುದರ್ಶನ್ ಅವರ ಹುರ್ಳ ಹಾಕಿ ಅವರನ್ನು ಸಾಯ್ಬಡಿಬೇಕಂತ ನಾವು ಕೇಳ್ ಇಕೊಂತೀವಿ ಸಿದ್ಧಾರ್ಥ ಅವ್ರೇ ನಿಮ್
ಹೌದು ಹೌದು ಅವರಿಗೆ ಭೂಮಿ ಮೇಲೆ ಬದುಕೋದಕ್ಕೆ ಹಾಕೇ ಇಲ್ಲ. ಅಂತವರನ್ನು ನಲ್ಲಿ ಅಂತರರನ್ನು ಗಲ್ಲಿಗೇರಿಸಬೇಕು ನಡು ರಸ್ತೆಯಲ್ಲಿ ಎಲ್ಲಾ ಜನತೆಗೆ ಒ ತಪ್ಪಿಸಬೇಕು ಅಂತ ದುಷ್ಮುಮುಖ್ ದುಷ್ಮಕಾರ್ಣರನು ಹ್ಮ
ಸ್ಥಾನದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ. ಅವರು ಆಹ್ ದುಷ್ಕರ್ಮಿಗಳನ್ನೆಲ್ಲ. ಆಹ ಪಟಾಕಿ ಪಟಾಕಿಯನ್ನು ಅವರ ಮೈಗೆ ಸುತ್ತಿ ಪಟಾಕಿಯನ್ನು ಅಂಟಿಸಿ ಅವರನ್ನು ನೇಣ ಹಾಕಿ ಸಾಯ್ ಸಾಯಿಸ್ತಾ ಇದ್ದಾರೆ ಸಿದ್ಧಾರ್ಥ ಅವ್ರೆ ಇದೊಂದು ಒಳ್ಳೆಯ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ.
ಹೌದು ರಾಹುಲ್ ಅವ್ರೇ ಇಂಥ ತಪ್ಪುಗಳನ್ನು ಯಾರೇ ಮಾಡುತ್ತಾರೇ ಅವರಿಗೆ ಖಂಡ ಕಾಡ ಖಂಡಿತವಾಗಿ ಬಹಳಷ್ಟು ಗಂಭೀರವಾಗಿ ಶಿಕ್ಷೆಯನ್ನು ಕೊಡಬೇಕು ಹಾಗಾಗಾದರೆ ಮಾತ್ರ ಮುಂದಿನ ಕಾಲದಲ್ಲಿ ಈ ತರ ಮಾಡಲು ಯೋಚನೆ ಸಹ ಮಾಡುವುದಿಲ್ಲ ಅವರು.
ಹೌದು ಈಗ ಏನಾಗಿದೆ ಅಂದ್ರೆ ಹೊಸ ಕಾಯ್ದೆಯನ್ನು ನಮ್ಮ ಹ್ಮ್ ರಾಷ್ಟ್ರಪತಿಗಳಾದಂತ ದ್ರೌಪದಿ ಮುರ್ಮು ಅವರು ಒಂದು ಒಳ್ಳೆ ಹೊಸ ಕಾಯ್ದೆಯನ್ನು ತಂದು ತಂದಿದ್ದಾರೆ ಏನಂದ್ರೆ ಯಾವುದೇ ತರದಂತ ಯಾವುದೇ ತರದಂತ ಹೆಣ್ಣಿನ ಮೇಲೆ ಸಂ ಸಂಶೋಧನಾ ಹೆಣ್ಣಿನ ಮೇಲೆ ಏನೇ ಒಂದು ಆ ಅನಾ ಅನಾಕಾರಿ ಕಾರ್ಯವನ್ನು ಮಾಡಿದರೆ ಅವರನ್ನು ತಕ್ಷಣವೇ ಗಲ್ಲಿಗೇರ್ಸಬೇಕೆಂದು ಕಾಯ್ದೆ ತಂದಿದ್ದಾರೆ ಸಿದ್ಧಾರ್ಥ. ಇದು ನೀಮಗೆ ಗೊತ್ತಿರ್ಬಹದು ಅಂತ ಅನ್ಕೊತೀನಿ.
ಹಾ ಗೊತ್ತಿದೆ ಗೊತ್ತಿದೆ ದ್ರೌಪದಿ ಮುರ್ಮು ಅಂದರೆ ನೆನಪಾಯ್ತು ದ್ರೌಪದಿ ಮುರ್ಮು ಅವರಂತ ಮಹಿಳೆಯರು ನಮ್ಮ ದೇಶಕ್ಕೆ ತುಂಬಾ ಅಗತ್ಯವಿದೆ. ಯಾಕಂದ್ರ ಅವರು ಅಹ ಇದು ಜನಾಂಗದಿಂದ ಬಂದಿರುತ್ತಾರೆ ಅಂದ್ರೆ ಹೇ ಹೇ ಯಾವ ಜನಾಂಗ ಅಂದ್ರೆ ಗೊತ್ತ ತ್ತಲ್ಲ ನಿಮ್ಗೆ?
ಅಲೆಮಾರಿ ಅಲೆ ಅಲೆಮಾರಿ ಕಾಡು ಕಾಡು ಜನಾಂಗದಾರ ಅವ್ರು ಅವ್ರು ಏನಂದ ಅವರಿಗೆ ಎಷ್ಟು ಕಷ್ಟವನ್ನು ಅವರು ಅನುಭವಸ್ತ್ ಸಿದ್ದರೆ ಅಂದ್ರೆ ನೀವು ಊಹೆ ಕೂಡ ಮಾಡ್ಕಗಲ್ಲ ಅಷ್ಟೊಂದು ಕಷ್ಟಗಳನ್ನು ಅನುಭವಸಿದಿದ್ದಾರೆ ಅವರು ಅವರು ಎರಡ್ ಸಾವರದ
ತಾರೆ ಅವರ ಮಕ್ಕಳು ಸಾಯತಾರೆ ಅದನ್ನೆಲ್ಲಾ ಬಿಟ್ಟು ರಾಷ್ಟ್ರಿ ಹ್ಮ್
ಫಸ್ಟ್ ಅವರು ಮಗ ಸಾಯ್ತಾನ ಮಗ ಸತ್ತ ಒಂದು ವರ್ಷಕ್ಕೆ ಕೆ ಮತ್ತೊಂದು ಅವರು ಅವರ ಮತ್ತೊಬ್ಬ ಮತ್ತೊಬ್ಬ ಮಗ ಸಾಯ್ತಾನೆ ಮತ್ ಮತ್ತೊಂದ್ ವರ್ಷಕ್ಕೆ ಅವರು ಅ ಅವ್ರು ಗಂಡಸ ಸಾಯ್ತೆನೆ ಅವ್ರ ಗಂಡಸ ಮತ್ತೊಂದು ಸ್ವಲ್ಪ ಅದೇ ವರ್ಷದಲ್ಲಿ ಅವರ ತಂದೆ ಕೂಡ ಸಾಯ್ತಾರೆ. ಅದೇ ಮತ್ತೆ ಮತ್ತೆ ಅದ್ರ ಮರ್ ಮರು ವರ್ಷದಲ್ಲಿ ಮತ್ತ ಅವರ ತಾಯಿ ಸಾಯ್ತಾರೆ ಎಲ್ಲಾ ನೋವುಗಳ ಅವರು ಗಮನದಲ್ಲಿ ಇರಿಸಿಕೊಳ್ಳದೆ ಅವರ ಒಬ್ಬ ಗಂಡುಗೊಲಿಯ ಹ ಗಂಡುಗೊಲಿ ತರ ಹೋರಾಡಿ. ಅವರು ಎಮ್ ಎಲ್ ಎ ಫಸ್ಟು ನಮ್ಮ ಅಹ ಎಮ್ ಎಲ್ ಎ ಇದ್ರು ಅವ್ರು ಆ ಆಮೇಲೆ. ಈಗ ರಾಷ್ಟ್ರಪತಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸ
ಸಲ್ಲಿಸುತ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಇಂತಹಾ - ಮಹಿಳೆ ಇರೋದಕ್ಕೆ ನಮಗೆ ಹೆಮ್ಮೆ ಆಗಿರಬೇಕು ಇದನ್ನು ಎಲ್ಲಾ ಮಹಿಳೆಯರು ನಮ ಸ್ಫೂರ್ತಿದಾರಕವಾಗಿ ತೆಗೆದುಕೊಂಡು ದ್ರೌಪದಿ ಮ ಮರ್ಮು ಅವರ ತರ ಎಲ್ಲಾ ಹೆಣ್ಣು ಮಕ್ಕಳು ಓದಿ ಶಿಕ್ಷಣವನ್ನು ಪಡೆದು. ಈ ಚೆನ್ನಾಗಿ ಬಾಳಬೇಕೆಂದು ಎಂಬುದೇ ನಮ್ಮದ ಒಂದು ಗುರಿ ನೋಡಿ.
ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಜ ಸಮಾಜದವರವರು ಬುಡ ಬುಡುಕಟ್ಟು ಜನಾಂಗದವರು ಆ ಬುಡುಕಟ್ಟು ಜನಾಂಗದವ್ರು ಅವರು ಏನು ಹರಿದವರು ಇವತ್ತು ರಾಷ್ಟ್ರದ. ಆಹ ರಾಷ್ಟ್ರಪತಿಗಳಾಗಿ ಅವರು ಸೇವೆಯನ್ನು.
ಅಂದ್ರೆ ಇದಕ್ಕೆ ಇದಕ್ಕೆಲ್ಲ ಕಾರಣ ಯಾರು ಡಾಕ್ಟರ್ ಬಿ ಆರ್ ಅಂಬ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವಾಗಿನ್ನ ಕಾಲದ ಹೆಣ್ಣು ಮಕ್ಕಳಿಗೆ ಓದಲು ಸಹಿತ ಜ ಇರ್ತಿರಲಿಲ್ಲ ಆದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು. ತಂದು ಸಂವಿಧಾನದಲ್ಲಿ ಒಂದು ಅಳವಡಿಸಿಕೊಳ್ಳುತ್ತಾರೆ ಏನೆಂದರೆ ಎ ಎಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದು ಖಚಿತ ಎಂದು ಘೋಷಿಸುತ್ತಾರೆ ನೋಡಿ.
ಹ್ಮ್ ಶಿಕ್ಷಣವನ್ನು ಕೊಡೋದ ಮೂಲಕ ಮತ್ತು ಎಲ್ಲಾ. ನಮ್ಮ ಬು ಬುಡಕಟ್ಟು ಜನಾಂಗ ಏನಿದೆೆಯಲ್ಲ ಇದಕ್ಕೂ ಕೂಡ. ಇವ್ರನ್ನು ಕೂಡ ನೀವು ಪರಿಗಣಿಸಬೇಕು ಮತ್ತು ಇವ್ರ- ಗು ಒಂದು ಒಳ್ಳೆ ಶಿಕ್ಷಣ ನೀಬೇಕು ಅಂತಂದ ಹೇಳಿ ಅವರು ಹತ್ ಹಲ್ವಾರು. ಆಹ ಇದು ಸ್ಕಾಲರ್ಶಿಪ್ಗಳು ಮತ್ತು ಅವ್ರಿಗೆ ದೇಣಿಗೆಗಳನ್ನು ನೀಡಿ. ಅವರು ಕೂಡ ಸಬಲೀ ಸಬಲೀಕರಣ ಆಗ್ಲಿ ಅಂತಂದ ಹೇಳಿ ಬಹಳಷ್ಟು. ಕಷ್ಟವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪಟ್ಟಿದ್ರು ಆದ ಕಾರಣ. ನಾವು ಇವತ್ತು ಇಲ್ಲಿ ಒಂದು ಸ್ಥಾನದಲ್ಲಿ ನಿಂತಿದ್ದೀವಿ ಅಂದ್ರ ಇವತ್ತು ನಾವು ದಿನ ಪ್ರತಿ ದಿನ ಪ್ರತಿ ಕ್ಷಣ ಅವ್ರಿಗೆ ನಾವು ಚಿರಋಣಿಯಾಗಿ. ಇರ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವೆ ಸಿದ್ಧಾರ್ಥ ಅವ್ರೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೆನು.
ಹೌದು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯದಿದ್ದರೆ ನಾವು ಇನ್ನ ಹಿಂದೂ ಒಳದ ಹಿಂದು ಹಿಂದೂ ಉಳ ಇರ್ತಿದ್ದೆವು. ಆವಾಗಿನ ಕಾಲದಲ್ಲಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದರೆ ಗೊತ್ತರ ನಮ್ಮ ಮುತ್ತಾತ ಅವರು ಮತ್ ಮುತ್ತಜ್ಜಿ ಅವರು ಆವಾಗಿನ ಕಾಲದಲ್ಲಿ ನಮಗೆ ಎಷ್ಟೊಂದು ಕಷ್ಟಗಳು ಇದ್ದವು. ಆ ಕಷ್ಟಗಳನ್ನೆಲ್ಲಾ ದೂರು ಮಾಡಿದವ್ರು ನಮ್ಮ ಡಾಕ್ ಡಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಲು ನಾನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ.
ನಮಗೆ ಯಾವುದೇ ತರಹದಂತ ನೀರು ನೀರನ್ನು ಸಹಿತ ಕೊಡ್ತಿದ್ದಿಲ್ಲ ನಮಗೆ ಊ ಟನ್ನು ಕೊಡ್ತಿದ್ದಿಲ್ಲ ನಾವು ಸರಿಯಾಗಿ ದುಡದರ ದುಡದರ ಪಗಾರನ್ನೂ ಸಹಿತ ಕೊಡ್ತಿರಲಿಲ್ಲ. ದಿಲ್ಲ ಅಂತ ಪರಿಸ್ಥಿತಿ ನಮ್ಮಲ್ಲಿ ಇತ್ತು ಅದನ್ನೆಲ್ಲಾ ಹೋಗಲಾಡಿಸಿದಂತ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಹ ನಮಗೆ. ಸ್ಫೂರ್ತಿದಾಯಕ ಅವರು ಅವರ. ಚಿಂತನೆಗಳನ್ನೆಲ್ಲಾ ನಾವು ಅಳವಡಸ್ಕೊಳ್ಬೇಕು ನಾವು ಮತ್ತೆ. ಅದರಿಂದ ನಾವು ಕೂಡ ಮುಂದೆ ಬರೋಕ್ಕೆೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ನಿಮ್ಮಲ್ಲಿ ಕೇಳ್ಕೊಳ್ತಿನೀ ಇಷ್ಟೆಲ್ಲ. ಹ ಸಿದ್ಧಾರ್ಥ ಅವ್ರೆ ಇಷ್ಟೆಲ್ಲಾ ಆ ಇದು. ಇಷ್ಟೆಲ್ಲಾ ಸೌಲಭ್ಯವನ್ನು ಕೊಟ್ಟರು ಕೂಡ ಇನ್ನು ನಮ್ಮ ನಮ್ಮ ಕೆಳಗಿನ ಕೆಳ ಸಮಾಜದ ಇನ್ನುೂ ಕೂಡ ಸ್ವಲ್ಪ ವಿದ್ಯಾರ್ಥಿಗಳು ಮತ್ತು ಬಾಲಕ ಬಾಲಕಿಯರು ಇನ್ನುೂ ಕೂಡ ಓದಲು ಆಸಕ್ತಿ ಪಡ್ತಿಲ್ಲ ಯಾಕಂತ ನನ್ಗ ಇನ್ನು ಯಾಕಂತ ಗೊತ್ತಾಗ್ತಿಲ್ಲ ಓದ್ಬೇಕು ಓದ್ಬೇಕು ಮುಂದ್ ಬರ್ಬೇಕು ಅಂಬೇಡ್ಕರ್ರ ಕನಸುಗಳನ್ನ ನಾವೆಲ್ಲರೂ
ನಾ ಎಲ್ಲರೂ ನನ ನನಸ್ ಮಾಡ್ಬೇಕು ಹೌದು ಹೌದು
ಅವರು ಅಷ್ಟ್ ಮಾಡದಾರಂದ್ರೆ ನಾವು ಇಷ್ಟಾರ ಅವ್ರಿಗೆ ಮಾಡ್ಬೇಕಲ್ಲ
ಹೌದು ನೋಡಿ
ಅದೇ ತರ ನೀವು ಕೂಡ ಎಲ್ಲರಿಗೂ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಊರಲ್ಲಿ ನಿಮ್ಮ ಸಂಬಂಧಿಕರಿಗೂ ಕೂಡ ನೀವು ಎಲ್ಲಾ ಈ ತರದ ಶಿಕ್ಷಣದ ಹರಿವನ್ನು ಮೂಡಿಸಿ ಎಲ್ಲರನ್ನುೂ ಶಿಕ್ಷಣದ ಅಡೆಗೆ ಮತ್ತು ಶಾಲೆಗಳ ಅಡೆಗೆ ಹ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ ಸಿದ್ಧಾರ್ಥ ಅವ್ರೆ
ಹೌದು ನಾನು ಎಲ್ಲ ನಮ್ಮ ಊರಿನಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಗಂಡು ಮಕ್ಕ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಶಾಲೆ ಕಾಲೇಜುಗಳಿಗೆ ಹೋಗಲು ನಾನು ಮನವಿ ಮಾಡಿಕೊಳ್ಳುತ್ತೇನೆ ನೋಡಿ ರಾಹುಲರಿ ಇಷ್ಟನ್ನು ಹೇಳಿ ನಾನು ನಾನು ಸ್ವಲ್ಪ ವಿರಾಮವನ್ನು ತೆಗೆದುಕೊಳ್ಳುತ್ತೇನೆ ಏಕಂದರೆ ನಮ್ಮಲ್ಲಿ ಸ್ವಲ್ಪ ಐಡಿ ಐಡಿ ಕಾರ್ಡ್ ತೆಗೆದುಕೊಳ್ಳಲು ಹೋಗುತ್ತಿದ್ದೇನೆ ನಮ್ಮ ಎನ್ ಎ ಎಚಕ್ರಾರರಂತ ಆ ಗುರುತಿನ ಚೀಟಿಯನ್ನು ತೆಗೆದುಕೊಳ್ಳರು ಹೌದು ನಮ್ಮ ಎನ್ ಎಸ್ ಎಸ್ ಸಂಪರ್ಕರ ಆದಂತ ಡಾಕ್ಟರ್ ಸಂಗೀತಾ ಮೇಡಮ್ ಅವರು
ನೀವು ಹೋಗ್ರಿ ಎಲ್ಲ ಚಲೋ ಆಗುತ್ತಾ ಟೆನ್ಷನ್ ತಗಬಡ್ರಿ ಎಲ್ಲಾ ಒಳ್ಳೇದಾಗ್ಲಿ ಶುಭ ಶುಭ ಕೊಡ್ತೇನೆ ಶುಭ ರಾತ್ರಿ ಶುಭ ಮುಂ ಜನ ಶುಭ ಭಾರತಿ ಜೈ ಜೈ ಕರ್ನಾಟಕ ಜೈ ಜೈ ಭಾರತ್ ಮಾತೆ ಜೈ ಜೈ ಜ